ಹಲೋ
ಹಾ ಏನ್ ಮಾಡ್ತಿದೀರಾ.
ಏನಿಲ್ಲ ಸುಮ್ಮ್ನೆ ಕೂತಿದೆ ನೀವು
ನಾನು ಇದೀಿ ಏನ್ ಅವ್ ನೆನ್ಸ್ಕೊಂಡ್ಬ ಬಿಟ್ಟಿದೀರಾ ಏನ್ ಸಮಾಚಾರ ಏನ್ ವಿಶೇಷತೆ ಏನಾದ್ರು ಇದಯಾ
ಏನಿಲ್ಲ ಸುಮ್ನೆ ಹಂಗೆ ಮಾಡ್ದ ಮಾತಾಡೋಣ ಅಂತ
ಎಲ್ಲೋ ಅಕ್ಕದೋ ಅನ್ನದೋ ಮದ್ವೆ ಫಿಕ್ಸ್ ಆಗಿರ್ಬೇಕು.
ಹ ಹಂಗೇನಿಲ್ಲ ಇವಾಗ ಸ್ದಿಗೆ.
ಹೌದಾ
ಹಾ
ಹ್ಮ ಏನ್ ಸಮಾಚಾರ
ಏನಿಲ್ಲ ನೆಕ್ಸ್ಟ್ ಒಂದು. ಹಾ ಆರಾಮ್ ಆರಾಮ್
ಹ್ಮ್
ಹಗೆ ಇವಾಗ ಕಾಲೇಜ್ ಇಲ್ವಾ ರಜೆನಾ.
ಹ್ಮ್ ಕಳೇಜ್ ಎಲ್ಲ ರಜಾ ಅಲ್ವಾ ಇವತ್ತು.
ಹಾ.
ಹ್ಮ್
ಹ ಮತ್ತೆ ಮನೆಗೆ ಹೋಗಲ್ವಾ.
ಮನೆಗೆ ಹೋಗ್ಬೇಕು.
ಹಾ.
ನೀ ಹೋಗ ಹೋಗ್ಬೇಕು ಏನು.
ಹ್ಮ ಎಷ್ಟ್ ದಿನಕ್ಕ ಒಂದ್ಸಲ ಮನೆಗ ಬ್ತೀರಾ
ತಿಂಗಳು ಎರಡು ತಿಂಗಳು.
ಓ ಅಷ್ಟ ದಿನ ಹೋಗಲ್ವಾ.
ಹ
ಬೇಜಾರ ಅನ್ಸುತ್ತಲ್ವಾ.
ಬೇಜಾರ್ ಅನ್ಸುತ್ತೆ ಏನ್ ಮಾಡೋದು.
ಹ್ಮ ನೀವಿರೋ ಕಡೆ ಊಟ ಎಲ್ಲಾ ಚೆನ್ನಾಗಿರುತ್ತ.
ಏ ಏನ್ ಚೆನ್ನಾಗಾಗಿಲಲ್ಲ ಊಟ ಊಟಾಗ ಎಲ್ಲಾ ಅಡ್ಜಸ್ಟ್ ಮಾಡ್ಕೊಬೇಕ ನಾವ ಎಲ್ಲಾ ಕಷ್ಟ ಊಟ.
ಏನೇನ್ ಮಾಡ್ತಾರೆ
ಊಟಾ. ನಾನು ವಸ್ತಿನ ದಲ್ಲಿ ಇರೋದು
ಹಾ ಹಾ.
ಊಟ ಅಷ್ಟೊಂದ ಚೆನ್ನಾಗಿ್ ಮಾಡಲ್ಲ ಇಲ್ಲಿ ಮನೆಯಿಂದ ಚಟ್ನಿ ಪುಡಿ ಉಪ್ಪಿನಕಾಯಿ ತಗೊಂಬಂದು. ಹೆಂಗೋ ಅಜ್ಜ ಮಾಡೋಕೋ ತಿಂತ ಅದೆ.
ಓಹೋ
ಹ್ಮ ಸಿಹಿ ತಿಂಡಿ ಏನು ಕೊಡಲ್ವಾ.
ಕೊಡ್ತಾರೆ ಹದ್ನೈದು ದಿನಕ್ಕ ಒಂದ್ಸರಿ ಒಬ್ಬಟ್ಟು ಕೊ ಹದ್ನೈದ ದಿನಕ್ಕಲ್ಲ ತಿಂಗಳಿಗೊಂದ ಸರಿ ಒಬ್ಬಟ್ಟು ಕೊಡ್ತಾರ. ಪ್ರತಿಷ ಪಾಯ್ಸಾ ಜಾಮೂನು ಮತ್ತೆ ರವೆ ಉಂಟೆ
ಹಾ.
ವೆಲ್ಲ ಕೊಡ್ತಾರೆ.
ಹಾ ಹೌದಾ.
ಹ್ಮ್ ಮತ್ತೆ ಮಂಗಳವಾರ ಮಾಂಸ ಕೊಡ್ತಾರ ಚಿಕನ್.
ಹ್ಮ್ಮ್.
ಹ್ಮ್.
ಹ್ಮ ಚಿಕನ್ ಎಲ್ಲಾ ಚೆನ್ನಾಗಿರುತ್ತಾ.
ಚೆನ್ನಾಗಿ ಏನ್ ಚೆನ್ನಾಗಿರಲ್ಲ
ಹ್ಮ ತರಾವರಿ ಏನು ಮಾಡಲ್ವಾ. ತರಾವರಿ ಏನು ಮಾಡಲ್ವಾ ಅಂತ.
ಇಲ್ಲ.
ಹ ಸಾಂಬಾರ್ ಅಷ್ಟೇನಾ.
ಸಾಂಬಾರ್ ಅಷ್ಟೇ ಅವರು ಸಾಂಬಾರ್ ಮಾಡೋದೇ ಹೆಚ್ಚು ಅದ್ರೆ.
ಹ್ಮ
ಹ್ಮ್.
ಹ್ಮ ಏನ್ ಮಾಡಕ್ಕ ಆಗಲ್ಲ
ಅಷ್ಟೇ.
ಹ್ಮ. ನೀವ್ ಮನೆಗ್ ಹೋದಾಗ ಏನಾದ್ರು ಮಾಡಸ್ಕೊ ಬಂದ್ಬಿಡಿ ಚಟ್ನಿ
ಹ್ಮ್ ಮಾಡಸ್ಕೊ ಬರ್ತನ್.
ಹಾ ಉಪ್ಸಾರ್ ಮಾಡಲ್ವಾ ನಿಮ್ ಕಡೆ
ಉಪಸಾರ ಮಾಡ್ತಾರೆ.
ಹಾ ಮತ್ತೆ ಅದ್ರೂ ಖಾರ ಎಲ್ಲ ತನ್ನಿ
ಹ್ಮ್ ಹ್ಮ್ ಆಮ್ಮ ಉಪ್ಪನ್ ಕಾಯಿ ಮಾಡ್ ಇದ್ರ ಇವಾಗ ಸೀಸನ್ ಮಾವಿನ ಸೀಸನ್ ಮಾವಿನಕಾಯಿ ಸೀಸನ್ ಅಲ್ವಾ.
ಹ್ಮ
ಹ್ಮ್ ಮೊನ್ನೆ ಉಪ್ಪಿನಕಾಯಿ ಮಾಡಿದ್ರು.
ಹಾ.
ಹೋಗಿ ತಗೊಂಬಂದಿದ್ದೆ.
ಹ್ಮ ಮಾವಿನ್ಕಾಯಿ ಉಪ್ಪನ್ಕಾಯಿ ಚೆನ್ನಾಗಿರುತ್ತೆಲ್ವಾ.
ಹ್ಮ್ ಚೆನ್ನಾಗ್ ಮಾಡಿದ್ದಾರೆ ನಮ್ಮಮ್ಮ ತಗೊ್ ಬಂದಿದಿ
ನಮ್ಮ ಮನೇಲಿ ಮಾವನ್ಕಾಯಿದು ಮಾಡದೇ ಇಲ್ಲ ನಿಂಬೆಯಿಂದ ಅಷ್ಟೇ ಮಾಡ್ತಾರೆ.
ಹೌದಾ ನಿಂಬೆನು ಚೆನ್ನಾಗಿರುತ್ತಾ ಹುಳಿ ಜಾಸ್ತಿ ಇರುತ್ತಲ್ವಾ.
ಹಾ ನಾವ್ ಯಾವಾಗ್ಲೂ ಅದೇ ಮಾಡೋದು. ಮತ್ತೆ ಕಿರುಳಿ ಕಾಯ ಗೊತ್ತ
ಹ್ಮ್ ಚಳಿ ಕಾಯಿ ಗೊತ್ತು
ಹಾ ಆದ್ರದು ಮಾಡ್ತಾರೆ.
ಹ್ಮ್.
ಹ್ಮ ಹ್ಮ.
ಮತ್ತೆ ಏನ್ ಸಮಾಚಾರ.
ಮತ್ತೆ ಏನಿಲ್ಲ
ಹ್ಮ್.
ಹ್ಮ ಊರ್ ಕಡೆ ಬನ್ನಿ. ರಜಾ ಇದ್ಯಲ್ಲ ಇವಾಗ.
ಬರೋಣ ಬರೋಣ. ನೀವು ಬನ್್ರಿ ಏನು ಊರ್ ಕಡೆ ಬರ್ತೀರನೇ ಆಗುತ್ತಯ.
ಹಾ ಬನ್ನಿ ನೀವು ಫಸ್ು ನಿಮ್ಗೆ ಇಷ್ಟವಾದ್ದಲ್ಲ ಮಾಡ್ಕೊಟ್ಬಿಟ್ಟು.
ಹ್ಮ್ ಬರ್ತೀನ್ಿ ಬರ್ತೀನ್ಿ.
ಹ್ಮ್. ಹ ಏನ್ ಬೇಕತ್. ಕೇಳಿ.
ಹ್ಮ್
ಮಾಡ್ಿಸಕೊಳ್ಳಿ.
ಹ್ಮ್ ಆಯ್ತ ಆಯ್ತ್ ಮಾಡ್ ಸನಾ ಬರೋಣ ಬರೋಣ ನೀನು. ಮನೆ ಅವ್ರೆಲ್ಲಾ ಆರಾಮಿದಾರ ಮನೆಯಲ್ಲಿ
ಹಾ ಆರಾಮಿದಾರ್ ರೀ
ಹ್ಮ್. ಮತ್ತೆ ಏನ್ ಸಮಚ್ ರ ಏನ್ ಮಾಡ್ತೀರಾ ದಿನ ಎಲ್ಲಾ
ಹ ದಿನ ಎಲ್ಲಾ ಏನು ಮೊಬೈಲ್ ನೋಡ್ತಿರ್ತೀನಿ.
ಹ್ಮ್.
ತಿಂತೀನಿ
ಹ್ಮ್.
ಸ್ವಲ್ಪ ಏನಾದ್ೂ ಓದದ ಇದ್ ದ್ರೆ ಓದ್ತೀನಿ.
ಹ್ಮ್.
ಆಮೇಲೆ ಮಲ್ಕತೀನಿ
ಹ್ಮ್.
ಹಾ ಗದ್ದ್ಯ ಹತ್ರ ಹೊಯ್ತೀನಿ.
ಹೌದಾ ಏನ್ಿಟ್ಟಿದ್ರ ಗದ್ದೆಯಲ್ಲಿ
ಗದ್ದೆಯಲ್ಲಿ ತೆಂಗು ಹು
ಹ್ಮ್.
ಮತ್ತೆ ಇನ್ನ ನಾವು ಇಪ್ನೇಲ್ಲೇ ಸೊಪ್ಪ ಬೆಳಿತೀವಿ ರಷ್ಮೆಗೆ ಅಂತ.
ಹೌದಾ.
ಹಾ ಆ ತೋಟ ಎಲ್ಲ ನೋಡ್ಕೊಂಡು. ಎಳ್ನರ್ ಏನಾದ್ರು ಇದ್ರೆ ಕುಡುು ಕಂಡು
ಹ್ಮ್
ಸುಮನೆ ಒಡ್ಡಾ ಅಟಕ ಬತ್ವಿ
ಹ್ಮರಿ ಹ್ಮ.
ಹ್ಮ್ ನೀವ್ ಗದ್ದೆ ಹತ್ರ ಎಲ್ಲ ಹೋಗಲ್ವಾ
ನಾವು ಹೋಗ್ತೀವಿ ನಾವು ಟಮೊಟೊ ಹಾಕಿದೀವಿ
ಹ್ಮ್
ಹ ಹೋಗ್ತಾ ಇರ್ತೀವಿ. ನಾನ್ ಊರ್ ಕಡೆ ಹೋಗೋದೇ ಕ. ಅಡಿನೇ.
ಹಾ.
ಹೋದಾಗೆಲ್ಲ ಫಸ್ಟ್ ಊರ್ ಕಡೆ ಗದ್ದೆ ಕಡೆ ಹೋಗ್ಬಿಟ್ಟು. ತಡ್ಕೊಂಡು. ಎಲ್ಲ ನೋಡ್ಕೊಂಡು ಮತ್ತೆ ಹೂವು ಹಾಕಿದೀವಿ ಚಾಮಂತಿ ಹೂವು ಹಾಕಿದ್ದೀವಿ
ಹಾ.
ನೋಡ್ಕೊಂಡು ಬರ್ತೀನಿ ಚೆನ್ನಾಗಿರುತ್ ಮ ಎಷ್ಟು ಚೆನ್ನಾಗಿರುತ್ತಲ್ವಾ
ಹ್ಮ ಹೂವು ಎಲ್ಲಾ ಫುಲ್ ತೋಟದದಲ್ಲಿ ಇದ್ರೆ ಚೆನ್ನಾಗಿರುತ್ತೆ ನೋಡೋಕೆ ಹ್ಮ.
ಮತ್ತೆ ನೀನು ಸಮಾಚಾರಗಳು
ಮತ್ತೆ ಏನು ಇಲ್ಲಕ್ಕ.
ಹು ಹೇಳ್ಬೇಕು ನೀವೇ
ಹ್ಮ
ವಿದ್ಯಾಭ್ಯಾಸ ಎಲ್ಲಾ ಹೆಂಗ್ ನಡತೈತೆ.
ವಿದ್ಯಾಭ್ಯಾಸ ಎಲ್ಲ ಇವಾಗ ಪರೀಕ್ಷೆ ಮುಗೀತು
ಹೌದಾ
ಹ್ಮ್
ಮುಗಿತಾ ಇನ್ನುೂ ನಡತಿದಯ.
ಇಲ್ಲ ಮುಗೀತು ಇವಾಗ ರಜಾ ಇದೆ.
ಹೌದಾ ಚೆನ್ನಾಗ ಪ್ರಜನ ಚೆನ್ನಾಗಿ. ಇದ್ ಮಾಡ ಎಂಜಾಯ್ ಮಾಡ್
ಹ್ಮ್. ಆದಂದ್ರೆ ಚಿಕ್ಕೋರ್ದ್ದಾಗ ಗಿರಂಗ ಆಗಲ್ವಲ್ಲ.
ಹೌದೌದು.
ಹ್ಮ್
ಬಾಲ್ಯದ್ ಎಷ್ಟ್ ಚೆನ್ನಾಗಿರುತ್ತಲ್ಲಾ ನೆನ್ಪುಗಳು ಇವಾಗ
ಹಾ ಹೌದು. ನೀವೇನೇನ್ ಆಟ ಆಡ್ತಿದ್ರಿ
ನಾವು ಲಗೋರಿ ಆಡ್ತಿದ್ವಿ ಮತ್ತೆ ಕುಂಟೆಬಿಲ್ಲೆ ಆಡ್ತಿದ್ವಿ ಮತ್ತೆ ಏನೇನು ಚ ಕನ್ನಾ ಮುಚ್ಚಾಲೆ ಚ ಚೌಕಾಬಾರ
ಹಾ
ಇದ ಇದ್ವಿ ಅವಾಗಲ್ಲ ಹುಡುಗರನ ಪಕ್ಕದ ಮನೆ ಹುಡುಗರು ಮತ್ತೆ ಆ ಅವಾಗ ಬೇಸಿಗೆ ರಜೆಗಳಲ್ಲಿ ಎಲ್ಲಾ. ನಮ್ಮ್ ಮತ್ತೆ ಮಕ್ಕಳು ದೊಡ್ಡಮ್ಮ ಮಕ್ಕಳು. ಎಲ್ಲಾ ಬರ್ತಿದ್ರು ಮನೆಗೆ..
ಹಾ
ಅವ್ರ ಜೊತೆ ಎಲ್ಲಾ ಆಟ ಆಡ್ತಿದ್ವಿ. ತುಂಬಾ ಚೆನ್ನ್ತಿತ್ತು ನಮ್ದ ಹೆಂಗ್ ದಿನ ಹೆಂಗ್ ಕಳಿತಿತ್ತು ಅಂತ ಕೂಡ ಗೊತ್ತಾಗ್ತಿರ್ಲಾ ಅಷ್ಟ್ ಚೆನ್ನಾಗ್
ಹ್ಮ್ ಹೌದು ನಿಮ್ ಕಡೆ ಗೋಲಿ ಆಡ್ತಿರ್ಲಿಲ್ವಾ
ಗೋಲಿ ಆಡ್ತಾರೆ ಹುಡುಗ್ರು ಆಡ್ತಾರ್ ನಾವೆಲ್ಲಾ ಆಡ್ತಿರ್ಲಿಲ್ಲ
ಹ್ಮ
ಮ್ಮ್
ಹ್ಮ. ಬೆಲ್ಲ ಚೆನ್ನಾಗಿರ್ತಿತ್ತು
ಹೌದು
ಹ್ಮ್.
ಇನ್ನನು ಸಮಾಚಾರಗಳು
ಏನು ಇಲ್ಲ ಇವಾಗ ಏನು ನಿಮ್ಮ ವಸತಿ ನಿಲಯದಲ್ಲಿ ಆಟಡಲ್ವಾ
ಏನ್ ಆಡ್ತೀವಿ ಇದು ಬ್ಯಾಡ್ಮಿಂಟನ್ ಆಡ್ತಾ ಇರ್ತಾರ. ಹ್ ಬರೋದೇ. ಸಾಕಾಗುತ್ತೆ ಬಂದು ಮಾಳಗೋ ಸುಮ್ನೆ ಹ್ಮ್.
ನೀವು ಯಾವವು ಯಾವ್ದು ಕ್ರೀಡೆ ಏನು ಆಡಲ್ವಾ.
ನನಗೆ ತುಂಬಾ ಇಷ್ಟ ಕ್ರೀಡೆಗಳೆಲ್ಲ ನಾನು ಸ್ಕೂಲ್ ಶಾಲೆ ಇದ್ರಲ್ಲಿ ನಾನು ಜಾಸ್ತಿ ಕ್ರೀಡೆಗಳು ಆಡ್ತಿದ್ದೆ ಹ್ಮ್ ಓಡೋದು ಖೋ ಖೋ ಕಬಡ್ಡಿ ಮತ್ತೆ ಇದು ಅ ರಿಲೆ ಆಡ್ತಿದ್ದೆ
ಹ್
ಎತ್ತರ ಜಿಗತಾ ಎತ್ತರ ಜಿಗಿತ ಆಗ್ತಿಲ್ಲ ಉದ್ದದ ಜಿಗಿತ. ಆಡ್ತಿದ್ದೆ ನನ್ಗೆಲ್ಲಾ ಮೆಡಲ್ಸ್ ಎಲ್ಲಾ ಬಂದಿತ್ತು ಅದಕ್ಕೆಲ್ಲ ಎಷ್ಟು ಆಡ್ತಿದ್ದೆ ಅವಾಗೆಲ್ಲಾ ಇವಾಗ ಏನು ಆಟಾನೇ ಆಡಕ್ ಹೋಗಲ್ಲ ನಾನು.
ಹ್ಮ ಬರಿ ಓದೋದೇ.
ಅಲ್ವಾ ಏನ್ ಮಾಡದ ಏನ್
ಓದದ್ರ ಜೊತೆ ಆಡ್ಬೋದಿತ್ತೇನೋ ಇವಾಗ
ಆಡ್ಬೋದು ಬಟ್ ಜೊತೆಗೆ ಯಾರು ಇಲ್ಲ.
ಹ ಹಾ ಹ್ಮ್ ಹೋಗ್ಲಿ ಬಿಡಿ ಏನು ಮಾಡಕ್ ಆಗಲ್ಲ ಇವಾಗ. ನೆಕ್ಸ್ಟ ಓದೆಲ್ಲ ಅದ ಒದ್ಮೇಲೆ ಒಂದ್ ಸ್ವಲ್ಪ ಆಡಿ.
ಹ್ಮ್ ಅಷ್ಟೆ. ಮನೆಗ್ ಹೋದ್ರೆ ನನ್ನ ತಮ್ಮ ಅವರ ಜೊತೆ ಆಡ್ತಾ ಇರ್ತೀನಿ ಏನೇನೋ ಗೇಮ್ಸ್ ಎಲ್ಲಾ.
ಹಾ ಹಾ
ಹ್ಮ್
ಓ ನಿಮ್ಮ ತಮ್ಮ ಇದ್ದಾರಾ.
ಹ್ಮ್ ಇದ್ದಾರೆ ಇದ್ದಾರೆ ಅವನು ಓದ್ತಿದ್ದಾನೆ ಅವನು ಅವನಿಗೂ ಪರೀಕ್ಷೆ ನಡಿತಿದೆ ಇವಾಗ. ರ್ ಮುಗುತ್ ಅನ್ಸ್ತೆನೆ ನಿನ್ನೆ. ನಿನ್ನಗೆ ಮುಗಿತಾ ಅವನ್ಗೆ ಪರೀಕ್ಷೆ
ಹಾ
ಯಾವವುದೋ ಒಂದ್ ಎಕ್ಸಾಮ್ ಒಂದು ಪರೀಕ್ಷೆ ಚೆನ್ನಾಗಿ ಬರ್ದಿಲ್ಲ. ಕಷ್ಟ ಇತ್ತು ಅಂತ ಹೇಳಿದ್ದ
ಹ್ಮ ಪರೀಕ್ಷೆನ್ ಮೇಲೆ ಆಯ್ತದೆ
ಬೇರೆವೆಲ್ಲ ಚೆನ್ನಾಗೆ ಮಾಡಿದ್ದೀನಿ ಅಂತಾ ಹೇಳಿದ್ನ ಪಾಪ ಏನ್ ಮಾಡಕ್ಕ ಆಗಲ್ಲ ಅವ್ರಿಗು.
ಹ್ಮ ಅವ್ರ ಕೈಯಲ್ಲಿ ಎಷ್ಟ ಆಗುತ್ತೆ ಅಷ್ಟು ಓದಿರ್ತಾರೆ
ಅಷ್ಟ
ಹ್ಮ ಹ್ಮ್ ಮತ್ತೆ ಏನ್ ಸಮಾಚಾರ
ಹೇಳ್ಬೇಕು ಅವ ನೀವೇ ಮತ್ತೆ ಆರಾಮ ಅಲ್ವಾ.
ಹಾ ಎಲ್ಲಾ ಆರಾಮಿದ್ದೀವಿ.
ಹ್ಮ್ ಸರಿ ಆಯ್ತು ನಾನು ಸ್ವಲ್ಪ ಹಾ ಹೊರಗಡೆ ಹೋಗ್ಬೇಕು ಮತ್ತೆ ಮಾಡ್ತೀನಿ ಹ್ಮ್ ನೀವು ಸ್ವಲ್ಪ. ಅ ದೂರವಾಣಿ ದೆ ದೂರತ
ನೀವು ಇದೇ ಕರೆ ಮಾಡ್ತೀರಿ ಯಾವಾಗ್ಲಂಗೆ
ಹ್ಮ್ ಸರಿ ಮಾಡ್ತಿರ್ತೀನಿ ನನ್ಗೆ ಸ್ವಲ್ಪ ಆಚೆ ಕಡೆ ಕೆಲ್ಸ ಐತೆ. ನಮ್ಮ್ ಫ್ರೆಂಡು ನಮ್ಮ ಸ್ನೇಹಿತ್. ಒಬ್ಳು ಬರ್ತಿದಾಳೆ ಭೇಟಿ ಆಗಕಕ್ ಹೋಗ್ತಿದೀವಿ ನಾನು ಸಂಜೆ ಸಂಜೆ ಸಂಜೆ ಎಲ್ಲ ಮಧ್ಯಾಹ್ನ ಆದ್ಮೇಲೆ ಮಾಡ್ತೀನಿ ಸರಿ ನಾ
ಹಾ ಸರಿ ಆಯ್ತು ನಾನ್
ಹ್ಮ್ ಸರಿ
ಹಾ ಸರಿ ಆಯ್ತು
ನೀನ್ ಮತ್ತೆ ಊಟದಿಂದ
ಹ್ಮ್ ಆಯ್ತು ಆಯ್ತು
ಹ್ಮ್ ಸರಿ ಸರಿ
ಹಾ ಹಾ ಸರಿ ಆಯ್ತು.